ಯಾರಿಗಿ
ಇದೊಂದಕ್ಕೆ ಪತ್ತ ಇರೋದನ್ ಎರಡ ಪತ್ತ ಇಲ್ಲ
ಹೇ ಬರ್ತದ
ಇದು ಏನ್ ಮಾಡ್ತಿದ್ದೀರಾ
ನಾಯೆನ್ ಮಾಡ
ಏನು ಮಾಡ್ತಿದ್ದೀರಾ ಅಂದೆ
ಹ್ಮ್ ಕುಂತಿವ
ಕುಂತಿದ್ರ ಮಳೆ ಬತ್ತಯ್ತಾ
ಮಳೆ ಇಲ್ಲ ಬಿಸಲು
ಬಿಸಲು ಇಲ್ಲಿ ಮಳೆ ಬರಂಗೆ ಎಲ್ಲ ಮೋಣ ಮುಚ್ಕೊಂಡೈತಿ ಪೂರ್ತಿ
ಹ್ಮ್ ಏನಿಲ್ಲ ಹ್ಮ್ ಇನ್ನೊಂದಕ ಇನ್ನೊಂದು ಕಥಿ ಹೇಳಾಕತ್ತಿ ಬಾ ಮಸಳನ ಕಾಯಪಿನ ಯಾವ್ದ ಕುೂತ್ಕೊಂಡು ಅಂಚ್ಕತವಲ್ಲ ಆ ಕಡೆ ಈ ಕಡೆ ರೊಟ್ಟಿನ
ನಂಗ್ ಗೊತ್ತಿಲ್ಲ
ಈ ಕಡೆ ಜಾಸ್ತಿ ಅದ ಇ ಕಡೆ ಕಮ್ಮಿ ಅದ ಅಂತ
ಕಥೆ ಎಲ್ಲಾ ಕೇಳಿಲ್ಲ
ಹ್ಮ್
ಚಾಟ್ ಚಾಟ್
ಸರಿ ಇನ್ನೇನು
ಏನು ಮಾಡ್ತಿದ್ದೀರಾ
ಮನ್ಯಾಗ ಕುಂತಿದ್ವಿ
ಹಾ
ನೀ ಏನ್ ಮಾಡ್ತಿದೆ
ನನ್ ಬರಿತಿದ್ದೆ
ಹ್ಮ್
ಶಿವ ಸೀರೆ ತಗೋಕೆ ಆಗದು ಹೋಗು
ಹ್ಮ್
ನಾಳೆ ಹೋದ್ರರು ಲೇಟೇ ಆಗದು ಅದುೂ ದುಡ್ಡು ಕೊಟ್ಟಿದ್ರೆ ಐನೂರು ರೂಪಾಯಿ ಆಗದಾ
ಹ್ಮ್
ಅಲ್ಲೇ ಸರಾಗಿರೆ ಸೆಟ್ ಇರ್ತವಲ್ಲ
ಹ್ಮ್
ಅಲ್ಲೇ ತಗೊಂಡು ಬಳೆಗಿಳೆನೆಲ್ಲ ಏನ್ ಬೇಕಲ್ಲೇ ತಾ ಬರ್ಬೋದಿತ್ತು
ಹ್ಮ್
ಅವ್ರ ಫೋನ್ ಮಾಡಿದ್ರೆ ಫೋನು ಎತ್ತಿತಿಲ್ಲ ಸ್ವಿಚ್ ಅಪ್ ಫೋನು ಸುಚ್ಚಪು ಸುಚ್ಚಪು ಅಂತ ರಿಂಗ್ಯ್ತ
ಹ್ಮ್ ಅವ್ರವಬಲ್ವಾ
ಹ್ಮ್ ರೋಗ ಬರ್ತಾರೆ ಬಂದಿಲ್ಲ
ಹ್ಮ್
ನ ನೋಡಲ್ಲ
ಒಳ್ಳೆ ಬುಡ್ಸ್ಕೊ ಬಂದ ಕೊಟ್ರ
ಗೊತ್ತಿಲ್ಲ ಕೊಟ್ಟಿಲ್ಲ ಅನ್ಸುತ್ತೆ
ಹ್ಮ್
ಫೋನ್ ಮಾಡಿದ್ರೆ ಫೋನ್ ಎತ್ಬೇಕಕ್ ತಾನೆ
ಹ್ಮ್
ಓನು ಎತ್ತುತ್ತಿಲ್ಲ ಬೇರೆಯವಾರ್ದ ಯಾರನಾರೂ ಕುಡಿಟ್ರಾ ಕೊಟ್ಟಿದ್ರಾಗದು
ಹ್ಮ್ ಎನ್ನೇನು
ಹೇಳಳಿ ನೀನು
ಹ್ಮ್
ಏನ್ ಸಾಂಬಾರು
ಸುರಕ
ಸೋರೆಕಾಯ ಸಾಂಬಾರು ಸೋರೆಕಾಯಲ್ಲ ಸಾಂಬಾರು ಬರ್ತರ
ಹ್ಮ್ ಬೇಳೆಕಾಳು ಇವಟ
ಬೀಜಿಲಿ ವಾರ ವಾರ ಚಿಕ್ಕಿ ಕಣ ಮಾಡ್ತಾರ
ಹ್ಮ್ ಎಂತ ಅದ ಇಲ್ಲ
ಚಿಕನ್ ಮಾಡಲ್ವಾ
ಹ್ಮ್ ಹ್ಮ್
ಹೇಳ್ಬೇಕಕ್ತನೆ ನೀವು ಚಿಕನ್ ಮಾಡಿ ಅಂತ
ಹ್ಮ್ ಕೊಳನರು
ಹುಡ್ಗೀರೆಲ್ಲ ಹೇಳ್ಬೇಕು
ಹ್ಮ್
ಹುಡ್ಗಿರು ಹೇಳದ್ರೆ ಕೊಡ್ತಾರ ನೀಏನ್ ಸಮಾಚಾರ ಅಂದ್ರೆ ಹೇಳ್ಬೇಕಪ್ಪಾ ಮದ್ವೆಗೆ ಯಾವಾಗ ಬರ್ತೀರಾ ಏನು
ಬಂದ್ರ ಬತ್ ನೀ ಬರ್ದಿರ್ಲ್ಲ
ಹ್ಮ ಯಾಕ ಈತರ
ಹ್ಮ್
ಮದ್ವೆೆಗೆ ಬಂದ್ರೆ ಬತನ್ ಬರ್ದಿರಿಲ್ಲ
ಹ್ಮ್
ಬಲ್ವಾನ್ನಿಮಳಿಯ
ನನ್ಯ ಕೂತಾನ
ಮದ್ವೆೆಗೆ ಬಂದಿಲ್ಲ ಅಂತ
ವೈಕಾಲ
ಬೈಕಲ್
ಹ್ಮ್
ಅಂದ್ರೆ
ಇನ್ನೇನು
ಜಗಳಲಡ್ತ
ಯಾರು
ನಿಬ್ರ
ಹ್ಮ್
ಕಾಸು ನಾ ಮ್ಗಿದ್ದೆ ನಾ ಮಡಗಿದ್ದೆ ಅಂತ
ಹ್ಮ್
ನನಪ್ಪ ಹೇಳಿ ನ ಮಾಡ ನಮ್ಮ ನಿಗೆ ಹುಷಾರ್ರ್ಲಿಲ್ಲ ಇವತ್ತು ಚೆನ್ನಾಗಾಗಿ ಹೋಗಳೆ ಎಲ್ಲ ಒಂಟೆ
ಹ್ಮ
ನಮ್ಮನೆ ಬೇಕುಗೆ ಹುಷ ಹುಷರಿ ಇರ್ಲಿಲ್ಲ ಮೂರು ದಿನದಿಂದ ಮನೇಲ್ಲೇ ಇತ್ತು
ಹ್ಮ್
ಇವತ್ತು ಅದೆಲ್ಲ ಉಂಟಕೊಳ್ಳೆ
ಹ್ಮ್
ತಿ ಹ್ಮ್
ಹ್ಮ್ ಇನ್ನಾನ
ಇನ್ನೇನು ಇನ್ವಿಟೇಶನ್ ಎಲ್ಲ ಕೊಟ್ಟಿ ಮುಗೀತಾ
ನಮಗ್ ಗೊತ್ತಿಲ್ಲ
ಹಲೋ
ಒತ್ತ
ನೀವು ಕಾಲ್ ಮಾಡಲ್ವಾ ಮಾತಾಡಲ್ವ ಅವ್ರ ಜ ಅವ್ರ ಜೊತೆ ಮಾತಾಡಲ್ವಾ ಯಾಕೆ ಏನಾಯ್ತು
ಗೊತ್ತಿಲ್ಲ
ಏನಂದ್ರು
್ಮ
ಅಲ ಅದಕ್ಕೆ ಮಾತಾಡಲ್ಲ
ಹ್ಮ್ ಏನಿಲ್ಲ ಜಗಲ್ಲ ಉಂಡ ಹಯ್ತಾನು
ೆ ಡೈಲಿ ಮಿಸ್ ಮಾಡಿದೆದಂಗೆ
ಹ್ಮ್
ಯಾಕ ಈಗ್ ಮಾಡಿಲ್ವಾ
ಮಾಡಿದ ಮಾಡಿ ನಾನು ಕಾಲಲ್ಲೋೊಂಡಿ ಹಯತನನೆ
ಮಾಡಡಿಿದ್ರ
ಮದುವ ಬಿಜ ಏನ
ನೀನು ಬರತಾ ಇದ್ದೀನಿ ಬರದೆೇ ಮು್ದ ಲ
ಹ್ಮ್
ನಮ್ಮ ಮಿಸ್ ಪಾಪು ಆಗಿಯವರು ನನ್ನೆ ನಾಮಕ ಮೊನ್ನೆ ನಾಮಕರಣ ಆಯ್ಿತು ಹ
ಹೂ
ನಮನೆೇ ಕರ್ದಿಲ್ಲ ನಾಮ ಕರ್ಣಕ್ಕೆ
ಹ್ಮ
ಟೀಚರ್ಸ್ ಎಲ್ಲ ಹೋಗಿ ಟೀಚರ್ಸ್ ಎಲ್ಲ ಹೋಗಿದ್ದು ಬಂದರು
ಎಲ್ಲಿ
ಆಲತೂರು
ವು
ಮಿಸ್ಸು ಇದೇ ಊರವರು ಮದುವೆಗಿರೋದು ಆಲತ್ತೂರ್ರಿಗೆ
ಹ್ಮ್
ಇಲ್ಲಿಂದ ಅಲಗೆ ತೊಟ್ಲು ತಗೊಂಡು ಹೋಗಿ
ಹ್ಮ್ ಹ್ಮ ಇನ್ನೇನು ಜಮೀನ್ ನಕರಿ
ಜಮಲಿ ಕಬೂ
ಹ್ಮ್
ತಟಮಾಟಾ
ಹ್ಮ್
ಕಬ್ಬುಗೆ ಮಲೆ ಬೇಕು ಮಲೆ ಬತ್ತಾ ಇಲ್ಲ ತಾ ಮಳೆ ಬೇಕು ಮಳೆ ಬೇಕು ಅಂತೈತೆ ಮಳೆ ಬತ್ತ ಇಲ್ಲ
ಹ್ಮ
ನಮ್ ತಾತಂಗೆ ಮಳೆ ಬಂದ್ರೇನೆ ಖುಷಿ ಲೈಟಗ್ ಒಂದ್ ಸ್ವಲ್ಪ ಬೆಳಿಗ್ಗೆಪ್ಪ ಕಬ್ಬು ಟೊಮಟನೋ ಅಷ್ಟೆ ಇನ್ನೇನು ಆಕ್ಕಿಲ್ಲ
ಬೆಳೆದು ಇನ್ನೇನು ಹಾಕಲ್ವಾ
ಏನು ಹಾಕಲ್ಲ, ಹಾಕುತ್ತೆ ಟೊಮೊಟೊ ಚೊಟ್ಟು
ಹ್ಮ್
ಟ್ರೆನ್ನು ಸೋರೆಕಾಯ್ ಯಾಳು ತುಗ್ರಿಕ್ಕ ಇದು ಇನ್ನು
ಹ್ಮ್
ಏನೊ ಹಾಕಿದ್ರು ರಾಗಿ ಅದ್ನೆಲ್ಲ ಹಾಕಲ್ಲ ಅದು ಹೊಲ ಗದ್ದೆ ಅಲ್ಲ
ಹ್ಮ ಹೀರೆಕಾಯ್
ಹೀರೆಕಾಯ್ ಹಾಕಿದ್ರು ಅವ್ರೇಕಾಯ್
ಹ್ಮ
ಎಲ್ಲಾನೂ ಹಾಕಿ ಕುಯ್ದಿ, ಕುಯ್ಯಕ್ಕೆ ನಾವೇ ಒಯ್ತಿದ್ದು
ಹ್ಮ ಬೆಂಡೆಕಾಯ್
ಇಲ್ಲ
ಹಾಕರ್ಬಾದ್ನಲ್ಲ
ಎಲ್ಲ ಹಾಕಿಲ್ಲ ಈಗ ಕ ಸದ್ಯಕ್ಕೆ ಕಬ್ಬು ಟೊಮೊಟೊ ಹಾಕೈತೆ ಟಮೊಟೊಗಳ್ನೆ ಟಮೊಟೊ ಪ ಇದ್ನೆಲ್ಲಾ ನವಿಲುಗಳು ಬಂದ್ ತಿನ್ ಅವೆ ಹಂದಿಗಳೆಲ್ಲ ಕಬ್ನಿದ್ ಮಾಡ್ತವೆ ಅಂತ
ಹ್ಮ
ಆಮೇಕೆ ನೀರ್ ಬೇರೆ ಬತ್ ಮೋಟ್ರಲ್ಲಿ, ಮೋಟ್ರ್ ಬೇರೆ ಕೆಟ್ಟೋಗೈತೆ ನೀರ್ ಬೇರೆ ಬತ್ತಾ ಇಲ್ಲ ಮಳೆನು ಬತ್ತ ಇಲ್ಲ
ಹ್ಮ್ ಹ್ಮ್ ಆಮೇಲೆ
ಆಮೇಲ್ ಇನ್ನೇನು ಹೇಳ್
ಹ್ಮ್ ಹ್ಮ್ ಇನ್ನೇನು
ಗೊತ್ತಿಲ್ಲ ಅದೇನ್ ಕೇಳಿಲ್ಲ
ಕಬ್ ಯಾವಾಗ್ ತರೆದು
ಕಬ್ಬು ಇದಕ್ಕೆ ಗೌರಿ ಹಬ್ಬ ಆದ್ಮೇಲೆ
ಗೌರಿ ಹಬ್ಬ ಆದ್ಮೇಲ, ಹ್ಮ್ ಇನ್ನೇನು
ನೀವು ಎಲ್ಲೂ ಹೊರ್ಗಡೆ ಹೋಗಿಲ್ಲ ಅನ್ಸುತ್ತೆ ಬರಿ ಪಿಜಿ ಲೆ ಇರೋದ
ನಾವೆಲ್ಲು ಹೋಗಲ್ಲ ಇಲ್ಲೇ ಇರೊದು
ಬೆಂಗಳೂರ್ಲಿ ಏನೇನ್ ನೋಡಿದ್ದೀರಾ
ನಾನೇನ್
ಓ ಅಂಗಾದ್ರೆ ಬೆಂಗ್ಳೂರ್ಗ್ ಏನಕ್ ಹೋಗಿದ್ರಿ ಕೆಲ್ಸ ಮಾಡಕ್ಕೆೆ ಬರೀ ಪಿ ಜಿ ಲಿ
ಬರಿ ಕೆಲ್ಸ ಮಾಡಕ್ ಅಷ್ಟೆ, ಕೆಲ್ಸ ಮಾಡಕ್ ಅಷ್ಟೆ ನಮ್ಮಂತ ಪಾಪಿ ಎಲ್ಲೂ ಇಲ್ಲ
ಓ ನೀವು ನೀ
ಕೆಲ್ಸ ಮಾಡ್ದ ಇಲ್ಂದ್ ಮನಿ ಕಂದ ಅಷ್ಟೆ ನಾವೇ ಪಾಪಿಗಳಾಗ್ ಹುಟ್ಟಿದ್ ಹ್ಮ್
ಯಾರೋ ನಿಮ್ ರಿಲೇಷನ್ ಅಥವಾ ನಿಮ್ ನೆಂಟ್ರವ್ರಲ್ಲ ಹೋಬೇಕ್ ತನೇ ಅವ್ರ ಜೊತೆ ಸುತ್ತಕ್ಕೆ
ಯ ನೆಂಟ್ರು ಯಾರು ಇಲ್ಲ ನಂಗೆ ನೆಂಟ್ರು
ನಿಮ್ ತಂಗಿ
ಅವರು ಅಲ್ಲಿ ಇರ್ತಾರ ನಾವ್ ಇಲ್ಲ
ಹೋಗ ಸುತ್ತಬೇಕು ಆ ಪಿದಿ ಇಂದ ಈ ಪಿದಿಗೆ ಈ ಪಿದಿ ಇಂದ ಆ ಪಿದಿಗೆ
ಹ್ಮ್ ಹ್ಮ್ ಸಮ್ಜರ ಇನ್ನೊಂದ್ ಐದ್ ನಿಮಿಷ ಮಾಡ್ತೀನಿ ಹ್ಮ್